ಕೇತಲ್ ಪ
ಹಾ ಕೇಳ್ದ್ರಿ ಸತೀೇ ಶ್ನ್ ನೀಏನ್ ಕೇಳ್ದ್ರಿ ಹಾ ಏನ್ ಮಾಡಾಕೂತರಿ.
ಏನ ನೀನೇನೋಡಪ್ಪಾ ಅ ನಮ್ದ ಮಕ್ಕಂದ ಊಟ ಮಾಡಿ.
ಹ -ಹೌದನ್ರರಿ- ಆ- ನಾವ್ನೆ ಈ ಊಟ ಮಾಡಿ ಕುಂತೀ ನೋಡ್ರಿ.
ಹೌದಾ ಎಗ್ಸ ಗತ್ತ ಅಂಜಿ.
ಹಾ- ಎಕ್ಸಾಮ್ ಹತ್ರಿ ಹೋಗಿದ್ವಿ ಎಕ್ಸಾಮ್ಕ. ಬಂದವರ
ಚಲೋಯತ್ತು ಪೇಪರ
ಹಾ ಚಂದರು
ಹ್ಮ್ ಮತ್ತೆ ಯಾರಾದ್ರೂ ಸಿಕ್ಕಿದ್ದೇನು ಎಕ್ಸಾಮ್ ದಾಗ
ಹಾ ಇಲ್ರರಿ ಯಾರುನ್ ಸಿಕ್ಕಿಲ್ರಿ
ಹೈ ಸ್ಕೂಲ್ ಫ್ರೆಂಡ್ಸ್ ಡ್ಸ್ ಯಾರಾನ
ಏ ಅವ್ರ ಅವ ಯಾರ್ ಸಿಕ್ಕಿಲ್ರಿ ಅವರು
ಹಾ
ಎಲ್ರಿ ಅವರು ಯಾರು ಸಿಕ್ಕಲ
ಹ್ಮ್
ಮತ್ತೆ ಹೋಗ್ಬೇಕು ಏನು
ಅವ್ರಿಗೆ ಏನ ಅಪ್ಪಗನ ಹೋಗೋದಿಲ್ಲಪ್ಪ ಮರಮ್ಮಪ್ಪ ಬರ್ತ ಅವ ಹೋಗ್ಬೇಕಕ್ ನೀವು ಹೋಗಬಕ್ಕೆ ಮುಂದಿನ ತಿಂಳ ಇಪ್ಪತ್ತಾರು ಕ ಆದೆ
ಹ್ಮ್ ಹ್ಮ್ ಹೋಗಿ ಯಾವಾಗ ಬರತ್ತ ಮತ್ತೆ
ಮೂರು ನಿಮಿಷ ಒಂದು ಆರೈದು ದಿವಸ ಬರ್ಬೇಕು
ಒಂದು ಆತಲ್ಲ ಎಲ್ಲ ಹೋಗಾಲ ಇಲ್ಲವರ್ ಮಸ್
ಎ ನುಂಬರ ಆಗಲ್ಲ
ನಮ್ಮ ಊರ ಮಾಡ್ತಾರ ನಾಾನು ಅದಲ್ಲ
ಹೊಯ್ ಬರ್ಕ್ ಬ ವರ್ಷದ್ ಬರ್ತದ
ಹಾವ ವರ್ಸ್ಕಂದ್ ಬರ್ತ್ ಕೂಡ ಹಂಗಗೆ ನಾವೇ ಹೋಗದ್ರ ಅಲ್ಲಿ
ನೀನ್ ಮ್ಯಾಚ್ ಹೇಳಡಿದ್ರಪ್ಪಾ ಬಾರಿ ಹಡಿದ್ರಲ್ಲ ಹಾ
ಹಾ ಮ್ಯಾಚ್ ಆದ್ರ ಆಡಿದ್ರಲ್ಲ ಗೆದ್ದದ್ರಲ್ಲ ಆರ್ಶಿವ
ನೀನು ಬಾರಾಡಿದ್ರರು ಪ್ರಪ್ನ್ ಬ್ಯಾಟಿಂಗ್ ರಜೆ ಪಟ್ಟಿದಾರ ಅವರು
ಹಾ ಚಲೋ ಆಡ್ತಾರೆ ಎಲ್ಲ ಚಲೋ ಆಡ್ತ ಟಮ್ ಅಂದ್ರ ಚಡ್ತ ಮತ್ತೆ
ಹಾ ಹ
ಮತ್ತೆ ಮಾಡತ ಹ್ಮ
ಮತ್ತೆ ನಿನನ್ನ ಕ್ರಿಕೆಟ್ ಆಡ್ಕೋದ್ರಲ್ಪಾ ಏನ್ ಆಡ್ ಬಂದ್ರೆ
ಹಾ ಆಡಿದೇಲ್ಲ ಚಂದ ಆಡಿದೇವಿ ನಾವ್ಬಿಟ್ಟು
ಹ್ಮ್ ಹ್ಮ್
ಮತ್ತ ನೋಡ್ದ
ಮತ್ತೆೇನ್ ನೋಡಪ್ಪ ನಮಸ ನೋಡ್ದಾಗ ಅವನು
ಹ್ಮ್ ಹ್ಮ್ ದ ಎಾಮ ಜ ಚಲ ರೀ
ಹ್ಮ್ ನೀ ಹಾಸ್ಟೆಲ್ ಆಗ ಎದ್ದೇನಪ್ಪ
ಹಾ ಹಾಸ್ಟೆಲ್ ಗ್ ಇದ್ದೆ ಹಾಸ್ಟೆಲ್ ಆಗ
ಎಲ್ಲದ ಏ ಮಾಡಲ
ಹಾ ಇಲ್ಲಲ್ಲ ಇ ಏನ್ ಮಾಡಿಲ್ಲಿಲ್ಲ ಮಾಡ್ಬೇಕ
ಲೆಟ್ ಆದ
ಹಾ ಇನ್ಲಟದು
ಹ್ಮ್ ಹ್ಮ ಏನ ಎಕ್ಸಾಪಲ್ ಗಾಡಿ ತರತ್ ನೀನ್ ಪಾಪನವರು ಕೇಳಿ
ಹ ಯಾವ್ದ್ ಗಾಡಿ ಬ್ಯಾಡ ಅಂದ್ರ ಅವರು
ಹೌದಾ
ಹ್ಮ್ ಯಾರು ಸುಮ್ಮ ಇಂಗ
ಹ್ಮ್ ಹ್ಮ್ ಹೌದಾ
ಹ್ಮ್ ಮತ್ತೇನ್ರಿಲ್ಲ ವಜ್ಜದ್ದ
ಆ
ನಿಮ್ದೇ ಚಲೋ ಆದ್ರೆ ಅಲ್ಲ
ನಮ್ದೇನ್ ಚಲೋದಪ್ಪಾ
ನೋಡ್ರಿ ಹಬ್ಬಕ್ ಊರಿಗೆ ಹೊಂಟಿರಿ
ಹೋಬಕ್ ಅಲ್ಲಪಾ ವರ್ಷಕೊಮ್ಮೆ ಬರ್ತದ
ವರ್ಸ್ಕೊಂಡ್ ಬರ್ ಆಡ್ ವರ್ಸ್ಕೊಂಡ್ ಬರ್ಲಿ ಆ ಒಂಟದ ನೋಡಿ ಊರಿಗೆ
ಹಾ
ಊರಿಗೆ ಹೊಂಟಿಯ ಇಲ್ಲೇ ಹೊಜತ್ ಬಂದೆ
ಹ ಬ ಸುಮ್ ಹೋಗಬಕ್ ಮತ್ತ ಮನ್ಯಾಗ ಪೋನ್ಸ್ತಾರ ಬಾ ಅಂತ ಹೋಗ್ಬಬೇಕ್
ಹಾ ಹಾ ಹೋಯ ಬರೀ ಹೋಯ ಬರೀ ಹುಷಾರ ರೀ ಹೋಬವತನ
ಹ್ಮ್
ಅತ್ತ
ಮತ್ತೆಲ್ಲ ನೀ ಏನಂತರ ನಿಮ್ ಫ್ರೆಂಡ್
ನಮ ಫ್ರೆಂಡ್ ಏನ್ರೀ ಅವ್ರ್ ಮೊನ್ನೆ ಬಂದಿದ್ರ ಇಲ್ಲೇ ಹಾಸ್ಪೆಟ್ಲ್ಯ ಹೋಗಿದೀವಿ
ಹ್ಮ್ ಹ್ಮ್
ಹಾ ಅಲ್ಲಿ ಬಂದಿದೀರ ಅಲ್ಲಿ ಯಾರ ಜೊತೆ ಮಾತಾಡಕ್ಕೆ ನಿಂತಿದ್ರ ಅವ್ರ
ನೀ ಮಾತಾಡಿಸಿಲ್ಲ ಯಾರ
ಹಾ ಇಲ್ರಿ ಆವಾ ಮಾತಾಡ್ಸಿಲ್ಲ ಯಾರು
ನೋಡಿ ಸಿ ಎ ಮಾಡಿದಪ್ಪಾ
ಏನ್ನಲ್ರರಿ ನೋಡಿದವರಿ ಸುಮ್ಮ ಹಂಗೆ ನೋಡ್ಕ ಅಂತರಿ
ಹ್ಮ್ ಯಾಕ್ ನಿನ್ನೆ ಮಾತಾಡ್ಸಲನ್ ಫ್ರೆಂಡ್
ಹ ಇಲ್ರಿ ಮಾತಾಡ್ಸಲ್ನನೆ
ಯಾಕಂದ ಜಬಡ್ರಿನ್
ಹ ಅ ಜನ ಏನ್ ನಮ್ದ್ ಏನ್ ಜಗಳ
ಹ್ಮ್
ಮತ್ತೆನ್ನ ಅಡದರ ಎಲ್ಲ ಆರಾಮದ
ಆರಾಮ ನೋಡಪ್ಪ
ಮತ್ತ ಗಟಾರೆ
ಮತ್ತೆ ಆರ ನೋಡಪಾ
ಯಾರ್
ಅಲಿಪವರ್
ಹ ಫೋನ್ ಹಚ್ಚಿಲ
ಅಲೂಬಾಬ ನೋಡಪ್ಪ ಅಲಿಬಾಬ ಜಾಬ್ ಆಗೇದ ಆರಾಮದನ
ಹೇ ನಾವ ಆರಾಮ್ ಇರ್ತ ತ
ಹ ಜಾಬ್ ಆಗ್ಯದ್ ಆರಾಮ್ ಒಳ್ಳೆ ಫ್ರೆಂಡ್ ಸಿಕ್ಕರ
ಹ್ಮ್
ಆರಾಮದಾನ
ಹೇ ಆರಾಮದನು ಆರಾಮಾದನು ಆರಾಮಇರತೇನು
ಹ್ಮ್ ನಿನ್ ಫ್ರೆಂಡ ಏನ್ ಮಾಡನ್ ಪಸಲಾಮ
ಹ ನಾ ಅಸ್ಲಂ ಮಂಡ್ಯದಾಗ ಅದಾವ್ ಏನ್ ಮಾಡಿದ್ದೇ ನ ಗೊತ್ತ
ಏನ್ ಮಾಡಣ
ಏನ್ ಮಾಡುದು ನನ್ ಗೊತ್ತಿಲ್ಲ ಹ್ಮ್ ಹ್ಮ್ ಇದ
ಹ್ಮ ಫೋನ್ ಹಚ್ಚತನ ಅವಾಗ್ ಅವಾಗ್
ಅಸ್ತನೆ ಯಾವಗರ
ಎಲ್ಲ ಬ್ಯುಸಿ ಇರ್ತಾನ ಮಾಡಿದ್ನಿ ಆತ
ಹ ಇಲರಿ ನಮ ಯಾವಾಗಸ್ತಾನ ಹತ್ ನಸ್ತಾನ ನಾನ್ ಹಸ್ತನಿ
ಹ
ಜೋಚಿಟ್ಟಕೂ
ನಾಗಚ್ಚನ್
ಹಚ್ಚಬೇಕಿಲ
ಯಾರ್ ಹತ್ತ ಯಾರ್ಗ ಹತ್ತ ಮೇಡಮ್ ಫ್ರೆಂಡ್ ಯಾರಾರು
ಪಂಗದೇ
ಹ ಹ್ಮ್
ಮತ್ತೆನ್ ನಡ್ದ್ರೀ
ಮತ್ತೆನಿಲ್ಲ ಅಲ್ಲ ಅಸಲಮರ್ ಫೋನ್ ಹಸ್ತಿರ್ತರ್ ನಿಮ್ಗೆ ಆಾಗವಾಗ
ಅವ್ರ ಹತ್ದರಿ ಯಾಕಿನಗ ಹಚ್ಚಲ್ರಿ ಬದ
ಹೌದಾ
ಬಳತ್ರಿ ಅಯ್ಕ
ಹ್ಮ್ ಅವ್ರ ಬಿಜಿ ಹರಂತಿಗ
ಹಾ ಹೌದ್ರಿ ಬೇಜಿತಲ್ ಬಾಳ ಬೇಜ ಇರ್ತಾರ
ಅವ್ರಗ ಯಾರಕ್ ಮಂಡೆ ಮಾಡ್ರಿ ನಿಂತಿದ ಅವ್ರ ಯಾರ ಫ್ರಂಡ್ಸು ಅಜ್ಜ್
ಹಾ ಫ್ರೆಂಡ್ಸ್ ಅವ ಇರ್ತಾರೆ ಮಂಟದಾಗ ಏನ್ ನೀಡ್ ಇರ್ತಾರ ನಲ್ಲಿ
ಹ್ಮ್
ಅಷ್ಟು ದೂರ ದೂರ ಆಗರ್ತಾರ ಅವರು
ಹಾ
ಎಂದೇ ಒಜ್ಜ ಅದಂತ
ಯಾರ್ದ
ಹಾ ನಿಮದ್ರೀ
ನಮ್ದೇಏನಲ್ಲಪ್ಪಾ ಏನಲ್ಲ ನ್ನದು ಮಕ್ಕದು ಎಕ್ಸಾಮ್ ಎಕ್ಸಾಮ್ ಹೋಗೋದು ಏನಿಲ್ಲ
ಹ್ಮ ಅದೇ ರ ಮತ್ತೆ ಹಡದ ಮಕ್ಕಳ ವಜ್ಜ ಅದಲ್ರಿ ಮತ್ತೆ
ಮರ್ಬನ್ನ ಕರಿಯಾನ ಅದಪ ನಮ್ಮಂಗ ಬರ್ತದ ನಮ್ಗ
ಹ್ಮ ಬರಕ್ ಬರ ಬಿಡ್ರಿ ಅದ ಹಗೆ ಎಏಳಕ್ ಗಂಟೆ ಬರದ ನಾವ
ಹ್ಮ್ ಹ್ಮ
ಮತ್ತನ್್ರೀ ಹಿಂಗ ಆದ ಅ ಆರಾಮ
ಆ
ಹಿಂಗ ಆದ್ರಿ ಆರಾಮ್ ಹಿಂಗೆ ಊಟ ಮಾಡ್ತೇವ್ರಿ ಕುಂದರ್ತೇವ್ರಿ ಇಲ್ಲಿ ಹಸ್ಲಾಗ
ಹ್ಮ್
ಹ ಆಯ್ತ ಒಂದ ಸ್ವಪತ್ತು ಮರ್ಕೊಂತೀವಿ
ಹ್ಮ್
ಮತ್ತ ಅದೇ ಬೆಳಗ್ಗೆ ಎದ್ದ ಕ ಹ ನಾನು ಮತ್ತೆ ನಮ ಫ್ರೆಂಡ್ಸ್ ಅಂತ ಒಂದಿಬರ್ರಿ ಅವರು
ಹ್ಮ್ ಹ್ಮ್ ಶಿವನ ಅಲ್ಲಿ ಶಿವ ಅಲ್ಲಾ ತನ್ನೇ
ಹಾ ಇಲ್ಲಿ ಅದನ್ಳ್ಸು
ಅವಾಗೇಏನ ಹಬ್ಬಕ್ೋದಂತೆ ಊರಿಗೆ
ಹ್ಮ್ ಹ್ಮ್
ಬೇರೆ ಊರು ಊರು ಅಂತರದನೆ ಅವ ನೋಡಿದರ
ಊರ ಮತ್ತೆ ಊರ್ ಇರ್ಬೇಕ ಬಾ ಊರ ಇದ್ರ ಮನ್ಸು ಬರ್ತದ
ಹ ಹೌದ್ರೆ ಅಲ್ಲಿ ಊರಿದ್ರರು ಮನ್ಸ ಬರ್ತದ್ರ ಊರಾಗ ಇರ್ಬೇಕ್ರೀ ಆಷ್ಟಕ್ಕೆ್ಯಾಕ ರ್ಬಬೇಕ ಅಂತಿನ ರಿ ನಾ
ನೋಡ್ಸೊಪ ಮನ್ಯಾಗೆಲ್ಲ ಕಳಸ್ತಾರ ಹಂಗಾಗಿ ಬರ್ತಾರ.
ಅಲ್ಲ ಮನ್ಸ ಅಲ್ಲಿ ಬರ್ತಂದ್ರೆ ಅಲ್ಲೆ ಇರ್ಬೇಕಲ್ಲ.
ಎಲ್ಲಾ ಆಗಲ್ಲ ಹಂಗೆಲ್ಲ ಅನ್ಕೊಂಡಂಗ. ಅವ್ರು ಆದಂಗ ಅನ್ಕೊಂಡಂಗ ಎಲ್ಲ ಆಗಲ್ಲಲ್ಪ.
ಹ್ಮ ಒಬ್ರಿ ನಿಮ್ದೇ ಚಲೋ ಅದಆರಾಮ್ ಅದ-
ಅಲ್ಲ ಅವರು ಅಂನಕಂದಂಗ ಹಂಗಿತ್ತಂದರ ಹಿಂಗ್ಯಾಕ ಇರ್ತತೆ
ಹೌದೌದ್ರೆ, ನಿಮ್ಗೆ ಯ ನೂ ಅದನು ನಿಮೇಗ ವಜ್ಜಾದ್ರೀ ಪೂರಾ ಹಲೋ, -ಹಲೋ, ಹಲೋ,, ಹ